ಹಲೋ ಹಾಲೋ ಹಾ ಏನ್ ಮಾಡತಿ.
ಏನ ಇಲ್ ನೋಡುವಕ್ಕ ಸುಮನ್ ಕೂತಿದ್ದಾನಿ.
ಹ್ ಊಟ ಅಡ್ಗಿ
ಅಡ್ಗಿ ಮಮ್ಮಿ ಮಾಡತಾರ.
ಏನ್ ಮಾಡ್ರಿ ಸ್ಪೆಷಲ್.
ಇವತ್ತ ಇವತ್ ಹೋಳ್ಗಿ ಮಾಡ್ಯಾರ.
ಇಗ್ ಯಾಕ್ಕ
ಇವತ್ ನಮ್ಮ ಅತ್ತಿ ಬಂದಾರ ಅದಕ್ ಹೋಳ್ಗಿ ಮಾಡ್ಯಾರ.
ಹ್ಮ್ ಹ್ಮ್ ಹ್ಮ್ ಬಂದಾರ.
ನೀವ್ ಏನ್ ಪೆಷಲ್.
ಅವಲಕ್ಕಿ
ಚಾ ಕುಡ್ದಿದಿಲೆಯವ್ವ ಮರಿಲಾರ್ದೆ.
ಚಾ ಕೊಡ್ದಿನ್ ನೋಡುವ.
ಇನ್ನೊಂದ್ ಗ್ಲಿಸ್ ಕುಡ್ಯತಿದ್ದತೈ.
ಸಾಕ್ ಅಷ್ಟೇ
ಪೇಶೆಂಟ ಇಲ್ಲಿ ಕುಡ್ದಂಗ ಆಗಿಲಿಲ್ಲ ನಿನಗ್
ಇಲ್ ಕುಡ್ದಿಲ್ಲೇನಾ ಬರೇ ಅಹ ಒಂದ ದಿನ ಮಾಡ್ಕೊಂಡ.
ಹ್ಮ್
ಒಂದ್ ದಿನ ಮಾಡ್ಕೊಂಡ ಆಯ್ತು ಆನತ್ತರ. ಹೋ ಬರುತ್ ಮುಂದಾಗ. ಹಾ ನ ಮಾಮಾಗ ನ ಸಂದೀಪಗ ಮಾಡಿದ್
ಹ್ಮ್ ಹ್ಮ್
ಅದ ಅವಾಗ್ ಒಂದಿಟ್ ಕೊಟ್ಲು.
ಹ್ಮ್
ಆಯ್
ನೀ ನಮ್ ಊರಿ ಬೈದಿರ್ಬೇಕು ಕ್ರು ಊರಿಗ್ ಬಂದ್ರೆ ಚಾ ನೆ ಸಿಗಲ್ಲ
ಅಕ್ಕಿ ಮಾಡ್ಕೊ ಅಂದಾಳ ಪಾಪ ದಿನಾ ಹಾಲ್ ತೊ ತೋತ್ಖರೆ.
ಇಲ್ಲ ನೀ ಮಾಡ್ಕೊಂಬರ್ದ್ ಅಕಿ ಬಿ ಗೊ ನನಗ ನಿದ್ದೆ ಹೊಡೆಯದ ಯಾರು ಮಾಡ್ಬೇಕು ಇಲ್ಲಿ
ಹ್ಮ ಹಂಗೆ ಇಲ್ಲಿಲ್ಲ ಬರೋಬರಿ ನಿದ್ದಿ ಒಡದೇ ಮಾಡಿ ನಿಮ್ಮೂಊರಿಗೆ ಬಂದ್ರನು
ಅರೇ ಪೇಶಂಟ್ ನಿನ್ ಕಣ್ಣ ಟುಮ ಟುಮ್ಮ ನೋಡಿ ಜಾವ್ ಆತತಿ ನನಗ ಐ ಏನ್ ಬೀತಾಳ ಯವ್ವ ಏಸ್ ವರ್ಷನ್ ನಿದ್ದಿ ಇಟ್ಕೊಂಡಾಳ ಅಂದನಿ
ನಿದ್ದಿನೇ ಅಷ್ಟ ಅದಾರಾ
ಈ ಆಲ್ಲಿಬಿ ಹಿಂಗೇ ಮಕ್ಕೋತಿ
ಇಲ್ಲಿ ಮಧ್ಯಾಹ್ನ ಮಕೋಣ ಅಂದ್ರ ಇಲ್ಲಿ ಹಂಗೆ ಮುಕೋತ್ನಾ ಗಿರಕ್ಕಿದ್ರೆ ಅಟ್ಟೆ ಅಂಗಡಿ ಹೊ ತೀನಿ ಇಲ್ಲ ಅಂದ್ರ ಮಕೋಣ ಅಂದ್ರ ಹೇಳಳಲ್ ಇವತ್ ನೋಡು ಒಂದ್ ಯಾವಾಗ ಒಂದೂವರಿ ಗೇನ್ ಮಾಕೊಂಡೀನಿ ಒಂದ್ ಒಂದುವರಿ ಮಕೊಂಡಿನಿ ನಾಕಕ್ ಎದ್ದಿನಿ
ಹ್ಮ್
ಮಕ್ಕೋತಿನ್ ನ ನಿದ್ದೆ ಬಾಳದ ನಂದು
ಯಾರು ಎಬಿಸ್ಸಲ್ಲೇನ್
ಯಬ್ಸಲ್ಲೇ ನಾನ್ನ ಯಾರು
ಅಯ್ ಕುಂಕರ್ಣ ಅಂದು ಇದು ಇದ್ದಂಗ್ದನಿ
ಗೊತ್ತಾದ್ ಅವ್ರಿಗೆ ಮಾಕೊಂಡ್ರೆ ಏಳಲ್ಲ ನ
ಅಲ್ಲಿ ತನ ಹಿಂಗ ನಿದ್ದಿ ಮಾಡ್ಬೇಕೆ ಅನುಸ್ತದ
ಒಟ್ಟೆ ಕಣ್ಣ ತಗಲ್ ನನವು
ಯವ್ವ ನಿಂಗ್ ಮಂತ್ರಾಲಯಕ್ ಹೋದಾಗ
ನನ್ಗ್ ಎರಡ್ ಎರಡ್ ತಾಸ್ ಮುಂದೆ ಬೇಕ್ ನಿದ್ದಿ ಒಂದ್ ತಾಸದ್ ನಡ್ಯಲ್ ನಂಗ ಮಧ್ಯಾಹ್ನ
ನೀ ಪೋ ಮತ್ ಪೇಶಂಟಾ ಮಕೊಂಡ್ರೆ ಅನ್ಕ ದಪ್ರ ಇದ್ದೀನಿ
ಮುಕ್ಕೊಂಡ್ರ ದಮ್ಮ ಆತಾರೇನ
ಹೌದು ಸಪ್ನಾಕ ಮಕ್ಕೊಬರ್ದತ್ ಅತ್ ಹೇಳಿ ಕು ಹೊಲದ ಏನ್ರೀ ಹೊಲಿ ಬೇಕತ್ತೆಲಿ ಪ್ಲಾನ್ ಆಗ್ತಾ ಹಾಕಿ
ಹ್ಮ್ ಹ್ಮ್ ಹ್ಮ್
ನೀ ಯಾಕ ದಪ್ಪಾಗಲ್ಲಾಗಿದಿ ಎನಿಂದು ಅಯ ಏನಂತರ ಶರೀರಬಿ ಹೆಂಗ ಅದ ಏನ್
ಶರೀರ ಹೆಂಗೆ ಅದ ನಂದು
ಚಾ ಕುದ್ರಭೀ ಬಕ್ಕಿ ಇಚಕೊಂಡ್ ಇಚಕೊಂಡ್ ಟಣ್ಣೆ ಮಾರಿ ಮ್ಯಾಗ ಗಲ್ದದ್ ಮ್ಯಾಗ ಆಗದು
ಹ್ಮ್ಮ
ಮತ್ತಂದ ಕರ ನೀ ಚೀರ ಅದು ನಿಗರದು ಅದು ನಿಂದು ಪುಟ್ಟದಾಗೆ ಬಂದಬೋದು ಸಂಗಟೆ
ಅದ ಏನ್ ಮಾಡ್ಲವ ನಾ ಹೇಳ್
ಅದ್ ಕಂಟ್ರೋಲ್ ಮಾಡ್ಕೊ ಏನ್ ಮಾಡ್ಲ ಅಂದ್ರ ಏನ್ ಹೇಳ್ಲಿ ನ
ಹಂಗೆ ಆತದವಾ ನೋಡಿಲ್ಲ ಮಂತ್ರಾಲಯದಗ ಹೆಂಗ್ ಮಾಡ್ಲಹಟ್ಟಿದ್ದ
ಸ್ವಪ್ನಾಕ್ಕ ಅ ನೀನ್ ನೀನ್ ನೋಡ್ರಿ ಆಕಿ ಏನ್ನಂದಿನ ಅಂ ಏ ನನ್ ನಿನ್ನ ಅಂತ ಅಂದವಲ್ ಅವ ನಂಗಗೆ ಹೇಳ್ಬೇಡ
ಪಾರು ಪಾರು ಪಾರು ಹೆಚ್ಚಿನ ನನಗ ತಾಪ್ ತಾಪ್ ಆಲತ್ತತ್ ನೋಡ ಚಿನ್ನಿ
ಹ್ಮ್ ಹ್ಮ್್ಮ
ಮೊದ್ಲೇ ನಾಮಗ ಬರುದೇ ಮೂರ್ ವರ್ಷಿಗಮ್ಮ ನೀನು ನೋಡಿದಿ
ಹ್ಮ್
ನೋಡಿದಿಲ್ಲ ಯಾವಾಗ ಮೂರ್ ವರ್ಷ ಹಿಂದ್ ಬಂದಕಿನಾ
ಹೌದು ಖರೇನ
ಹ್ಮ ಮತ್ತ
ಹ್ಮ್ ಆಕಿ ಪಾರು ಪಾರು ಬೆತ್ರತ್ತಲಿಖರಬಗದೇನು
ಹ ನಾ ಬಕಿ ಪಾರು ಪಾರು
ವ್ಯಾಪಾರ ಅಂದೇನು ಮನಸಲಿ ವ್ಯಾಪಾರ ಎಕಡೆ ಬಂದು ಆಕೆ ನಿನ್ ಪ್ರೇಂಡ ಅವಾರ ನೀನು.
ಪ್ರೆಂಡ್ ಇರ್ಲಕ್ಕ ಆ ಲಿಮಿಟ್ ಇರ್ತದ ಬರ ಅದೋಡ ಅವರು ಹಿಂಗ ಏನ್ರ ಶಾಪಿಂಗ್ ಮಾಡಕಲ್ಲ ಎಲ್ಲಾರ ಅಂಗಡಿಗ್ ಹೋದ್ರಂದ್ರ ನಡತು ನಾ ಏನೋ ತಗೊಂಡಿಲ್ಸದಕ್ಕೆ ಈ ಸರಿ ಅಲ್ಲಿ. ಬರ ನೋಡತೀನಿ. ಅವರು ಲೇಟ್ ಮಾಡ್ಲತ್ತಾರ ನನಗ ಸಿಟಿ ಬರ್ಲಗತ್ತಾಳವ.
ಮತ್ತಲ ಅ ಅವ್ರಲಾ ಯಾವತನ ನಿಂದಿರ್ತಿವ್ರ ನಿನ್ನ
ಅವ್ರನು ಅದು ಮಂತ್ರಾಕ್ಷತೆ ತರ್ಲಿಕ್ ಹೋ್ತಾರತ್ತ ಮತ್ತ ಆ ಅ ಪೀಟ್ಸ್ ಬತ್ ನೋಡೋಣ ಊಟ ಮಾಡಕ್ ಮುಂದಾಗ ಒಬ್ರಿಗೆ
ಹೌದ ಹೌದು
ಅಲ್ಲಿ ಎಲ್ಲಾ ಆಗ್ಯದ ಊರಿಗ್ ಹೋಗಬೇಕತ್ತ ಟ್ರೈನ್ ಸಂಬಂಧಕ್ಕೆ ಸ್ಪ್ನಾ ಅಕಪ್ಪಾ ಪರ್ದಾಡ್ಲಗತ್ತಾಳ. ಆಕಿ ಮಂತ್ರಕ್ಷ ಸೆ ಮತ್ರ ಮಂತ್ರಾಕ್ಷತೆ ಮಂತ್ರಾಕ್ಷತೆ ತೋಗೋ ಬಿಡು ಇಲ್ಲ ನಲ್ ಬಟ್ ಈಗ ಬಸ್ ಬಂದಿದ್ದವು ಪೂರ್ತಿ ಲೇಟ್ ಆಲಕ್ಕತ್ತದವು ರೈಲ್ವೆ ಮಿಸ್ ಆಯತ ಮತ್ತೆ ಮರ್ದಿನಾನೇ ಹೋಗ್ಕ್ ಆತಿತ್ ನಾವು ಊರಿಗೆ
ಅಲ್ಲ ಬಸ್ ಸ್ಟ್ಯಾಂಡ್ ಮಕ್ಕಳು ಇನ್ನ ಅಲ್ ಮಂತ್ರಾಲಯ ಇದಾಗ ಇದ್ಯವು ಅಂದ್ರ ಅಯಲ್ ಕೇಳಕ ಮಂತ್ರಾಲಯ ಒಳಗ ಇದೆವಂದ ಹಿನ ಅಲ್ಲಿ ಏನನು ಅನಿಸ್ತಿದ್ದಿಲ್ಲ ಬಸ್ ಸ್ಟ್ಯಾಂಡ್ ಮ್ಯಾಗ ಹುಡ್ಗೇರ ಇದೇವು ಇಷ್ಟು ಮಂದಿ.
ನಾ ಮತ್ತೆ
ಒಬ್ಬ್ರೇ ಗಣಸುರು ಇಷ್ಟು ಮಂದಿ ಹುಡ್ಗಿಯರ್ ಚಲೋ ಅನಸ್ತದ ಟೇೇಶನ್ ಮೊ್ಲೇ ಮಂದಿ ಚೊಲೋ ಇಲ್ಲ.
ಹಾ ಮತ್ತೆ
ಹೀಗ್ ದಿನನ್ ಹೆಂಗದ ಅನ್ನೋ್ ಗೊತ್ ಬಿ ಅದ ಇಷ್ಟ್ ಮಂದಿ ಸಣ್ಣ ಸಣ್ಣವ್ರ ಮತ್ತೇಏನ್ ದೊಡ್ಡವ್ರೇ ಇದೇವು.
ಏನಿಲ್ಲೇ
ಮತ್ ಅದು ಹೋಗದ ಹೋಗಿದ ಉದ್ದರ್ದು.
ನದ
ಖರ ಅಲ್ಲಿ ಬರೀ ನೀ ಹಗಲತ್ತ. ಎಷ್ಟ ಮಂದಿ ಏಳ್ ಮಂದಿ ಒಳಗ ನೀವ ಬಕ್ ಮಕೊಂಡಿ. ಆರ್ ಮಂದ ಹೆಚ್ಚರು ಇದ್ರಂದ್ರ ಬಿ ಹಿಂಗ್ ಮಂದಿಯಲ್ಲಿ ಹೆಂಗ್ ನೋಡ ದೃಷ್ಟಿ ಹೆಂಗಿತ್ತಲಿ
ಹೌದೌದು
ರಾತ್ರಿ ಇಷ್ಟು ಮಂದಿ ಅಲ್ಲ ಅಂದ್ರ ಏಟಸ ಮತ್ ಹೋಗಕ್ ಮತ್ ನಲ್ವತ್ ಹ ರೂಪಾಯಿತ್ ಬರ್ಲಿಕ್ ನಲ್ತ್ ರೂಪಾಯಿ ಶಂಬರ್ ರೂಪಾಯಿತ್ ಇಡ್ಬೇಕ ಆತಿಲ್ಲಿ ಹ್ಮ ಮತ್ತ ನಾವು ಬಸ್ಪಿಯ ಅಂತ ಹೇಳ್ಕಿ ಹೋದವು ಅಲ್ಲಿ ಏನ್ ಕ ಟಿಕೆಟ್ ನಿನ್ ಕೇಳಿಲ್ಲ ಸುಮನ್ ನುಗ್ಗ ಅಂದ್ರ ಒಂದು ಗಪ್ಪ ಗಪ್ಪೆ ಆಗೋರ
ಹೌದು
ಅಲ್ಲಾ ಇದು ಮಂದಿವದು ಅಐಪಯ ಮಂದ ಹೌಲಾ ಕರಿ ಪಷಂಟ್ ಇಬೇಕಾದ್ರಲ್ಲ.
ಚೊಲೋ ಹಾಳತ್ತಕ.
ಹ್ಮ್ ಈ ಕಡದ್ ಚಲ ಇಲ್ಲೇನ.
ಅದೇ ಆ್ತದದೆ ಯಾರಿಗ ಯಾರ್ ಇಂಪಾರ್ಟೆಂಟ್ ಅವರೇ ಇಂಪಾರ್ಟೆಂಟ್ ಅಲ್ಲ ಆ ಚೀ
ಏ ಇಲ್ ಕೇಳು ಮೊದ್ಲ ಇಕ್ಕಿದ್ರು ಪಲ್ಲಿ ಪಲ್ಲಿ ಗೊತ್ತು ಪಲ್ಲು ಪಲ್ಲು ಹ್ಮ್ ಅಕ್ಕಿ ಇದ್ದಳ ಈಗ ಅಕ್ಕಿ ಹೋದ ಈಕಿದ
ಹ್ಮ್ ಅಲ್ಲೆಲ್ಲ ಬಾಳ ಇದು ಮಾಡ್ಯಾರದಕ್ಕಗ ಮಾಡಲ್ಲ. ನಡು ಆಕಿನ ಕಜಿ ಮಾಡಲಕ್ ಬಟ್
ಹ ಎಲ್ರುೂ ಊಗಲ್ಲಿ ಬಂದಲ್ರಿ ಎಲ್ಲರೂ ಅಕ್ಕ ಇಲ್ಲದ್ ಅಲ್ಲಿಗ್ ಬಂದಿದೀನಿ ಅಲ್ಲದ್ ಇಲ್ಲಿಗ್ ಬಂದ ಇಲ್ಲದ್ ಅಲ್ಲಿಗ್ ಬಂದಿದಿ ಅವ್ರಲ್ಲಿ ಸಿಗಲ್ಲ ಅವ್ ಸಿಗಲ್ಲತ್ತ ಅವ್ರ ಸಿಗಲ್ಲತ್ತ ಅದೇ ಅವ್ರ ಸಿಗಲ್ಲತ್ತ ನೀ ಸಿಗ್ತ ನೀ ಅದೇ ಅಣ ಅದೇ ಎಂದ ಕಂದಿದ್ು ನಾ ಯಾಕ
ಬರಬರ
ಅೆ ನಾ ಏನ ಅ ಎಲ್ಲಿ ಕೆಿಸಸ್ಕೊಂಡಿಲ್ಲ ಪೇಷ ನಾನ್ ಅಲ್ ಬಿ ಅಂದ ಕೊಟ್ಟೆ ಅ ಅನ್ನ ಹಾಕಿನ್ ನಿನ್ ಮುಂದಿನ ದಕಿನ್ಂದ್ ಹೇಳಲ್ಾಕ ಂದ ನಿನ್ರಲ್ಲ ನಾ ಅಂದ ಸೀದ ಡೈರೆಕ್ಟ್ ಹೇಳ್ತೀನ
ಅಕ್ಕಿ ಅಕಿನ್ ಮುಂದೆ ಅತೀನಿ ನಾೇಏನಿದೆ ನಾ ಮುಚ್ಚಿ ಇಡ್ಲಕ್ಕ ಕಚ್ಚಿಡ್ಲಕ್ಕ ಇದ್ರಾಗ ಏನ ಇ ಅದ
ಆಕೆ ಅಂತ ಸ್ಪ್ನಾಕ ಮತ್ತೆ ಏನ್ ಅನ್ಸತು ಸವಪ್ನಾಕ ಚಿನಿ ನೋಡ್ಗ ನಂದೇ ಆಕನ್ ಮುಂದೆ ಹಿಂಗ ಅಂದರು ಅವ್ರ ಕಣ್ಣಿಕ್ ಕೆಟ್ಟ ಅನ್ಸ್ಕದ ಬ್ಯಾಡ್ ಹೋಗ್ಕ
ಹ್ಮ
ಸುಮ್ಮಾ
ಹೂವ ಆ ಬಾಳ್ ಮಂದಿ ತೊಳೋರ್ ಇದ್ದಾವಲ್ಲಾ
ಅ ಅಯ್ ಅಕ್ಕಪ್ ಸರ್ಗೋಳ್ ಎಷ್ಟ ಚಂದ ಇದು ಆ ಏಳು ಮಂದಿ ತೋತಿ ಅಂದ್ರ ಕಮ್ಮಿ ಮಾಡ್ತರಿ ಇಲ್ಲ
ಸಾರ ಹೋಗಲ್ಲಕ್ಕ ಚಿನಿ
ಸರಾತಿ ತಂದೆ
ಹೂವ ಹೂವ ಹೇಳದ್ ನೀನಾ ಹೂವ ಹಾ
ಹಲೋ ನಿಮ ಚಿನಗ ಇ ಸರ ಆತಿತಿ ಇಲ್ಲ
ಹ್ಮ್ ನಡ್ತಿತ್ತು
ನಿಂಗೂ ಆತಿತ್ತು ಇಬರು ಹಾಕೋತಿದ್ರರು ಬಿಡ್ರಿ
ಹ್ಮ್
ಹೆಂಗ ಕಮ್ಮಿ ಏಳ್ ಮತ್ ತ ಅಂದ್ರ ಅವ್ರಗ ಏನು ಪಹಲಿ ಆತಿತ್ತುು ಸೊ ಕಮ್ಮಿ ರೇಟ್ ಒ
ಮಾತಾಡು ಕೂಡಲ್ಲ ತಾಯಿ
ತೋ ಮದಲ್ಲತಿೀ
ಅಕ ಏನ್ ಮಾಡುದು ನಡಸುದ ಈ ಟೈಪ್ ಮಾಡ್ಲತ್ರವ
ಹ್ಮ್
ದುಕ್ಕೆ ಕಪ್ಪಾ ಬಿಟ್ಟವಾ ನಾನು
ಇಲ್ ಕೆ ಪೇಶೆಂಟ್ ಇ ಎಲ್ಲರೂ ವಿೀಡಿಯೋ ಮಾಡ್ಕೊಂಡ್ರ ನಂಗ್ ಅದ ಒಂತ ಖಾಬ್ ಆಗತಿ ಏನಾದ್ೂ ಬಿ ನನ್ ತಿಳಿಯಕ ಅದ ನ ಅ ಅನ್ ಬಾರ್ದ ಹೋದ್ ಬಿಡು ಅನ್್ಬಾರ್ಗ್ ಹೋ್ಬ ಬಿಡುೋ ಗಾ ಕೂತಿನಿ ಎಲ್ಲರೂ ಹೂ ಹಾಕೊಂಡ್ ವಿಡ ಮಾಡಿದ್ರು ಈಕ ಸ್ವಪ್ನ ಹಾಕ ಏನಂತ
ನೀ ರೆಡಿ ಆಲತ್ತಿದ್ದಲ್ಲರ ನ
ಹಡಿ ಯಾಕೆವ ನಾ ಅಲ್ಲೇ ಬಂದ ನಿಂತೀನಿ ಅಲ್ ಬಂದ್ ನಿಂತು ಯಾರು ಬಾಲ್ಲಾರ್ ಬಟ್ಟಿ ಇನ್ಾಕಿ ಪ್ರಿಯಾಂಕಾಕ ಹೊತ್ತಟ್ಟ ಹೋಗ್ ನಿಂತು ಚನ್ನಿ ಆಾಕಿ ಪ್ರಿಯಾಂಕಾ ಕಂದ್ರು ನೀನ್ ನಾ ಮಾಡ್ತಿದ ನಾನ್ ನೀ ಮಾಡ್ತಿದಿ ಅದು ಸಿಂಗಲ್ ಮಾಡಪ್ಲೇ ಇಲ್ಲಲ್ಲ ಅಂದ ಅಂದಳು ಅನ್ನನ ಏನು ನೀಂದ ರಾಪ ಒಂದ ಐ ನಿಮಿಷಾ ಏನಂತರ ಆಕಿ ಹಂಗ ಎಲ್ಲರುೂ ನೀ್ ತಕೋಕತ್ರಿ ನಾ ಒಬ್ಬಕ್ ಈಗಲ್ನಾ ಅಸ ಒಂದಸಲ ಅದಕ್ಕೆ ತಲೆ ಖರಾ ಆಯ್ತು ನಿಂತಾನ ಆಾಯಕಾಡಿ ಒತ್ತಟ ಬಂದ್ ನಿಂತು ಇದ್ರು ನಿಂದ್ರನುಾಕಿ ಪಾರ್ಕ್ ನ್ನಿ ನೋಡು ಏನ್ವಾ ಏ ಫ್ಯಾಶನ್ ಫ್ಯಾಶನ್ ಮಾಡಿ ತಕೊಂಡ್ರಿ ಸಮಾಧಾನನ್ರ ಆಯ್ತಿಲ್ಲಾ ನೀನ್ ನಾನು ತ ಕರಬ
ಹ
ಇಲ್ಲ ಸಪ್ನಾಕನ ಚ ನಡಿ ನಡಿ ನಡಿ ತಯಾರಿ ಮಾಡ್ಯಾರ ಅಲ್ಲಿ ಹೋಗಣ ಹಂಗ್ ಮಾಡಸಿದ ಬರ್ತ ಬರರಿ ನೀ ಹೇಳ ಆ ಜಗಿನೇ ನೀ ಂದಟ್ ಬರ್ತಿದ್ದ ನಾಂತನಿ ಅಲ್ಲ